ೀ ಬಂದೆ ಏನಿಲ್ಲ ನೋಡ್ರಿ ಆರಾಮ್ರ ಎಲ್ಲ
ಹಾ ಆರಾಮ್ ನೋಡ್ರಿ ನೀವ್ರರಿ
ನಾವವು ಆರಾಮ್ ನೋಡ್ರಿ ಏನ್ರಿ ಊಟದಯ್ತ್ರಿ ನಮ್ದನ್ ಆಯ್ತ್ ನೋಡ್ರಿ ಊಟ ಏನ್ ಹೋಗಿಲ್ರಿ ಆಗಡೆ
ಹೋಗ ನೋಡಿ ನೀವುಡೆ ಹೋಗಿದ್ರಲ್ರಿ ನೀನ್ನೇ
ಹೋಗಿದ್ದೀವ್ರೀ ಸ್ವಲ್ ಇ ನಮ್ಮ ಫ್ರೆಂಡ್ ಕರೆದಿದ್ರ ಫ್ರೆಂಡ್ ಕೂಡ ಹೋಗಿದ್ರರು ಏನೋ ಅವ್ರದು ಸ್ಕೂಲ್ ಸ್ವಲ್ಪ
ಹೌದೌದ್ರಿ ವರ್ಗಾವಾಣೆ ಪ್ರ ಪ್ರಮಾಣ ಪತ್ರ ರೀ.
ತೊಂಬೊಂದ್ ಕಿಸಿ ಮತ್ತ ಅಲ್ಲಿ ಕಾಲೇಜ್ದಗ ಕೋಟಿವ್ರಿ.
ಹೌದನ್ ಮಾಡ್ರಿ ಅಡ್ಮಿಷನ್ ಏನ್ ಮಾಡ್ರಿ
ಅಡ್ಮಿಷನ್ ಇಲ್ಲಿ ಸೆಂದ್ಗಿ ಆರ್ಡಿ ಪಾಟೀಲ್ಂತ ಸ್ಕೂಲ್ ಐತ್ರಿ. ಹೇ ಬಳ್ ರಿ ಸಿಂದ್ಗಿ ಫೇಮಸ್ ನಂಬರ್ ಒನ್ ಆ ಕಡೆ ಎಲ್ಲ. ಹಾ ಬಾಳ ಸ್ಟ್ರಿಕ್ ಐತ್ರಿ ಹಾ ರೀ ಬಾಳ ಸ್ಟ್ರಿ ಹಾ ಹಾ ಸೈನ್ಸ್ ಮಾಡ್ಯರ್ ಹೇ ಮತ್ತ್ ಈಗ ಮುಂದೆ ಏನೇನ್ ಮಾಡ್ತಾರೆ ಅವ್ರ ಎಲ್ಲಾ ಬಾಳ ಶಣರ್ ಅದರಿ ಎಲ್ಲ ಸಿ ಬಿ ಎಸ್ಸ ಸಿ ಬಿ ಎಸ್ಸ ಸ್ಕೂಲ್ ಐತ್ರಿ ಅವರ್ದಲ್ಲ. ಹಾ ಎಜುಕೇಶನ್ ಬಾಳ ಐತ್ರಿ ಇ ಇಲ್ಲಿಡೆ ನಮ್ ಶಾಪುರ್ ತಾಾಲೂಕು ಈ ಸ ಬಾಳ ಅನ್ಪಾಡ್ಗಳು ಬಾಳ ಅನ್ ಎಜುಕೇಟೆಡ್ ಗಳು
ಅಂಗಲ್ರೀ ಸಾಕ್ಷರತೆ ಕಡಿಮೆ ಸರ ಹಂಗೆ ಹೇಳಕ್ ಹೋಗ್ಬೆಡ್ರಿ. ನ್ರಿ ಇಲ್ಲೇ ಹೊಗಿದೇವ್ರಿ.
ಯಾಕ ಹೋಗಿರ್ರಿ ಅಲ್ಲಿ ಈಗ ಸ್ವಲ್ಪ ಸೌಂಡಗಿ ಚಂದ ಕುಂತ ಮಾತಾಡುವಂತಲ್ಲಿ.
ಹರ ಕುಂತ ಮಾತಾಡಂಗ್ರೀ ಐತ್ರಿ ಹೇನು ಹಂದ್ರಿ ಎಪ್ಪಾರ
ಅದೆ ನಿನ್ನೆ ನಿನ್ನೆ ಹೋಗಿದ್ದರೆ ಬೈಕ್ ತಗೊಂಡ ಹೋಗಿದ್ದೀರು ರೈಡ್ ತಗೊಂಡ ಬೈಕ್ಲ್ಲಿ ಕರ್ಕೊಂಡು ಹೋಗಿದ್ದೀರಿ. ಎಲ್ಲಾ ಚಲೋ ಐತ್ರಿ ಹೋಗಿದ್. ಇದರಿ ನನ್ ಗಾಡಿಗೆ ಒಂದ್ ಹನ್ನೆರಡು ಹದಿಮೂರ್ನೂರುಪ ಎಣ್ಣೆ ಹಚಿದ್ರಿ. ಇದು ನೋಡ್ರಿ ಒಂದ ನೂರ ಅರವತ್ತು ಕಿಲೋಮೀಟರ್ ಮ್ಯಾಗದ್ ನೋಡ್ರಿ ಬರಿ ಹೋಗಕೆ. ನೋಡ್ರಿ ಬೈಕ್ ತೊಂದು ಹೋಗಿನ್ ಸೊಪ್ಪು ಹ ಇಲ್ರಿ ಏನು ಹಂಗ ಸ್ವಲಪ ಬ್ಯಾನ್ ಹತ್ರ ಮತ್ತೇ ಯಂಗ ರಿ ಸ್ಪೀಡಂಗೂತ್ತರು ಹುಡ್ಗೀರ್. ಕರ್ಕೊಂಡ್ ಹೋಗಿರ್ತೀರಿ ಅದ್ರಾಗ ಸ್ಪೀಡ್ ಹೋಗಕ್ ಆಗಲ್ಲ ಹ ಹ ಹ ಹೋಗಿವ್ನಿ
ಹ್ಮ್ ಅದೇಂದ್ರೀ ಆ ರೀ ನಿನ್ನೆ ನನಗೆ ಹೊಲ್ ಕೈಗಯದು ಅ ಜಾಗಲ್ ಕಡಿ ಹೋಗಿ ಇದ್ದುರಿ
ಹೌದ್ರಿ ಏನು ಮತ್ತೇಏನು ಯಾರ್ದ ಲಗ್ನ ಇತ್ತತ್ರಿ ನಿನ್ನಿ
ಏ ಲಗ್ನ ಐತ್ರಿ ನಮ್ ದೋಸ್ತ ಅವ್ರದ ಫ್ರೆಂಡ್ದ್ರಿ ರಿ ಐಸ್ಕ್ರಲ್ ಫ್ರ್ ಹ ಹೋಗಲ್ರರಿ
ನೀ ಹೋಗ್ಕ್ ಇಲ್ರಿ ಅಂಗ್ರೀ
ಸರ ಹೇಳ ಹೇಳಿಲ್ಲಾರ್ದ ಹೆಂಗ ಹೋಗ್ಲಕ್ಕ ಆದ್ರಿ ಅಲ್ ನೆಟ್ಟಿಗ್ ಹೇತವಲಿ ಹೋಗಲ್ರರಿ
ಒ ಒಂಟದ ನೋಡ್ರಿ ಇದೇ ಟೈಮ
ಮತ್ತೆ ನಿಟ್ಟಿಗೆ ಹೇಳಾರ್ದ ಟಗಿ ನೀವು ಹ ದೌಡಿ ಮಾತಾಡಲ ಅಂತ ಯಾಕ ಮಾತಾಡ್ರಿ ಚಲೋ ಮಾತಾಡ್ರಿಲ್ಲ ಯಾಕಂದ್ರೆ ಮತ್ತೇನ್ ನಡ್ದ್ರೀ
ಹಾ ಮತ್ತೆ ನಡದಾವ್ರ ನಿಮ್ಮ ಎಲ್ಲಾ
ಹಾ ನಮೂನ್ ನೋಡ್ದ್ ನೋಡ್ರಿ ಮತ್ತ ಹೋಗ್ಬೇಕ್ರೀ ಮಳಿ ನೇ ಇಲ್ಲ ಹೋಗ್ಬೇಕು ಮಳೆಯಿಂದ ಹೇ ಬಾಳ ಹೈರಾಣ ಮಾಡಿ ಬಿಟ್ಟದ್ರಿ ಮಾಡ ಮಾಡ ಹತ್ತವ್ರೀ ಮಳಿಲ್ಲ ರೀ ಮಾಡಾತ ಏನ್ ಗಾಳಿನೇ ಬಿಟ್ರಿ ಗಣಿನೇ ಬಿಟ್ರಿ.
ಏ ಇದು ರೀ ಮತ್ತ ಏನಂತಾರೀ ಸರ್ ಏನು ಎಲ್ಲಿಗೆ ಕರ್ಕೊಂಡ ಹೋಗು ಟೂರ್ ಹೋಗು ಅದು ಇದು ಅಂತಂದ್ರ ಟ ರಿ
ಯ ಸರ್ ರೀ ಸರ್
ನಿಮ ಜಗೀ ಸರಿ ಹೋಗಮ್ಮಂತಂದ್ರೆ ಏನು ಕೇಳ
ಯ ಊರ್ ಹೇಳ್ತಾರ ದುನಿಯಾ ಹೇಳ್ತಾರ ನೀವ್ ಮಾಡ್ತೀರಿ
ಓಮ ತೋ್ರಿ ಈ ಕಡೆಲ್ಲ ದಾಂಡೇಲಿ ಮತ್ತ
ಮತ್ ಹೋಗ ಮಂತಿ ಮತ್ ನೀ ಬರ್ತಿ ಇಲ್ಲ ಬರದ ಇಲ್ಲ
ಹಂಗ್ರೀ ನಾ್ಂದ್ರ ನದೇಲ್ ಕಾಟನ್ ನಡಲ್ರಿ ಅಲ್ಲಿ ಸುಮ್ಮ್ಿಂದ ಸುಮ್ರ್ಬೇಕತ್ರಿ
ಸರ ನೀವ್ ಹೇಳ್ತರಿ ಮಾ ಬಾಯಿಲಿ ಹೇಳ್ತಿರಿ ಮತ್ ಎಂದ ಸರ್ಕೈತ್ರಿ
ಏ ಇಲ್ರರಿ ಪಕ್ಕ ಹೋಗಂಬ್ರಿ ಎಲ್ಲಾ ದೋಸ್ತರು ಕೂಡಿ ಹೋಗಿ ಹೋಗಮ್ಮ
ಮಂದಿ ಸ ಏನ್ ಹೇಳ್ತಿರು ಏನ್ಿಲ್ಲ ನಮ್ಂದ್ರ ಮತ್ತೆ ಸೋಮಾರ ದಿನ ರೈಚೂರ ಹೋಗಮ್ ಸ್ವಲ್ಪೀ ನಂಗ ಡಿ ಐ ಸಿ ಲಾಕರ್ ಐಡಿ ಡೇಟ್ ಆಫ್ ಬರ್ತ್ ಚೇಂಜ್ ಆಗ್ಯತ್ೀ ಹೌದ್ರಿ ಬಾಳ ಚೇಂಜ್ ಆಗ್ಯದ್ರಿ ಅ ಹೋಗಿನ್ ಸರಿಪಡ್ಸ್ಬೋದ್ರಿ ಹೋಗಿ
ಹ ಮಾಡ್ಸೊಂಬರ್ರಿ ನೋಡ್ರಿ ನೀವತ್ ಏ ಮಾಡ್ತರಿ ಮಾಡ್ರಿ ಏ ಹಾ ಹಾ ರೀ ಪೂರಾ ಪೂರಾ ಹೈರಾಣ ್ರೆ ಬಾಳ ಇರೋನಾದ್ರೆ
ಹ್ಮ ಲಾಸ್ಟ್ ೈಮ್ ಆದಲ್ರಿ ರಿಸಲ್ಟ್ ಚಲೋ ಬರಲ್ರಿ ಹ್ಮ್
ಮತ್ತ ಏನ್ೀ ಏನ್ ಏನ್ ನೋಡದವ ನಿಮ ಜೀವನ್ದಾಗ ಹ ಎಾ ಆರಾಮ್ ನೋಡ್ರಿ ನೀವ್ ಅಂತ್ ಆರಾಮಾಗಿರರಿ
ಎಲ್ಲಿ ಸರ ನಿಮ್ದೆ ಆರಾಮ್ರಿ ನೀವ್ ಆರ್ ತಿಗಳು ಕೆಲ್ಸ ಮಾಡಿ ಎಲ್ಲಾ ಮಾಡಿ ಮತ್ ನಾ ಕ ಬಂದ ಕುಂದರ್ತಿ ಎಂಜಾಯ್ ಮಾಡಿ ಮತ್ ಹೋ್ತರಿ ಮತ್ ಕೆಲ್ಸ ಮಾಡ್ತಿರಿ ಮತ್ ಬರ್ತರಿ ನೀವನ ಕೆಲ್ಸ ಮಾಡ ಕುಂತಿರಿ
ಮಾಡ್ಬೇಕಲ್ರರಿ ಏನ್ ಏನು ಮಾಡ ಮಾಡ್ಲೇಬೇಕಲ್ರರಿ
ನೀವ್ ಮಾಡ್ತೀರಿ ಈ ತರ ನಾತ ನಾವ್ ಏನ್ ಮಾಡ್ಬೇಕ ಹೇಳ
ಈಗ ಮಾಡ್ಬೇಕ್ರೀ ಎಲ್ಲಿನಲ್ಲಿ ನೋಡ್ಬೇಕ
ನೋಡು ನೋಡಕ್ ಅಂತವಲ್ರಿ ಸರ ಇ ಮತ್ತೆ ಇದೇನ್ೀ ಮಾಡ್ಬೇಕಕ್ ಮಾಡ್ರಿ ಏನ್ ಮಾಡ್ಬೇಕಕ್ ಮಾಡ್ರಿ ನೀವು
ಯಾವದ್ರೀ
ನೀವ್ ಮಾಡ್ಸಂಬ್ರಿ ಇಬ್ಬರು ಮಾಡಸ್ ನಡ್ರ ಮತ್ ಯಾವಾಗ ಹಾಕ್ರಿ ಅಪ್ಲಿಕೇಶನ್ ಹಾಕಿ ಮತ್ತ ನ್ರರಿ ಡ್ರೈವಿಂಗ್ ಟೆಸ್ಟ್ ಕೊಡಂಬೀ
ಇಲ್ ಅಲ್ರಿ ಸೀರಿ ಟೆಸ್ಟ್ ಕೊಡದಲ್ರರಿ ಟೆಸ್ಟ್ ಕೊಡದಂಗ್ರ ಬಾಳ ಇದ ಅದನ್ರಿ
ಏ ಹಂಗ್ರೀ ಡ್ರೈವಿಂಗ್ ಟೆಸ್ಟ್ ಕೊಟ್ಟ ಲೈಸೆನ್ಸ್ ಕೊಡ್ತಾರೆ ಮತ್ತೆಂಗ ಕೊಡ್ತಾರ ಅಂದ್ರರಿ
ನೀ ಇಲ್ಕಂದ್ರಿ ನಾವ್ ಇಲ್ ಕಲೆಕ್ ಹೋಗಬೇಕ್ರಿ ಶಾಪೂರಿಗೆ
ಹಾ ಮತ್ತೆ ಕಲ್ ನಿಮ್ ಬರ್ಲನ್ರಿೀ ಗಾಡಿ ನಮ್ಗೆಲ್ಲಾ ಗಾಡಿ ಹೊಡತಿೀವರಿ ನಾವು
ಮತ್ ನೀವನ್ ಬರ್ಬೇಕಾದ್ರಿ ಇಲ್ಲಿ ಬಂದೇ ಹೋಗ್ಬೇಕಾದ್ರಿ ನೀವು ಸಡನ್ಲಿ ಕೊಡಂದ್ರ ಕೊಡ್ತಾರೇನ್ರೀ ನಿಮ್ಗ
ಹಂಗಂಗ್ರೀ ಅಲ್ಲೆಲ್ಲಾ ಗಾಡಿ ತೊಗೊಂಡ್ ಹೋಗ್ಬೇಕು ಡ್ರೈವಿಂಗ್
ಅದೇ ರೀ ಈ ಸರ ನ ಏನನ್ನ ಕೂತನ್ಿ ನಾ ಏನ್ನ್ನ ಕೂತನ್ರಿ ಈಗ ನಿಮ ಡ್ರೈ ಗಾಡಿ ಬರ್ತ್ರಿ ನಿಮ ಕಾರ್ ಬರ್ತ್ರಿ ನಮ ಕಾರ್ ಬರದಲ್ರರಿ ನಾವ್ ಕಲಿಬೇಕ ಕಲಿಬೇಕಾದ್ರಿ ಏಳ್ ಸಾವಿರ ಅತ್ರಿ ಈ ಸರ ನಿಮಗೆ
ಮತ್ ಕಲಸ್ಬೇಕ ನೀವು ಕಲಿಬೇಕ ೀ ಒಂದ್ ತಿಂಗ್ಳ ಏ ಹೋದ್ರು ಇಲ್ಲಿ ಏನ್ತ್ರಿ ಲೈಸೆನ್ಸ್ ಆತ್ ಕಾರ್ ಡ್ರೈವಿಂಗ್ ಕಂಗ
ಹ್ಮ
ಇಲ್ಲಿ ನ ಕಾರ್ -ಗಿರ್ ಕಾರದಹೊಡ್ಸಕನು ಜಾಬ್ ಬಾಳ್ಅದಾವರಿ. ಈಗ ಎಲ್ಲಾ ಬೆಂಗ್ಳೂರು ಕಡೆ ಹೋದ ಅಂದ್ರನು ಅಲ್ಲಿ ಎಲ್ಲರ ಬಾಳ ಕೊಡ್ತಾರೆ ನಮ್ಮ ಐಟಿಕಂಪನಿದಾಗ ಅದರಾಗತೋಗತಾರಿ.
ಅದಕ್ಕೆ ಹೋಗಬೇಕ್ರೀ ನಾಳಿಗೆ ಹೋಗಿ ಕೆಸಿಂದ ಆ ಕಡೆ ಡ್ರೈವಿಂಗ್ ಲೈಸೆನ್ಸ್ ಅದೆಲ್ಲ ಮಾಡ್ಕಲಕ್. ಒಂದ ತಿಂಗ್ಳ ಅಿ
ಹಾ, ಬೆಸ್ಟ್ ನೋಡ್ರಿ ಹೋದ್ರು ಇಲ್ರಿ ಒಂದ್ ಎಂಟ ಸಾವಿರ ಹೋದ್ರನು ನೀವು ಒಂದೇ ತಿಂಗಳದಗ ಗಳಿಸ್ತಿರಿ ಎಲ್ಲ
ಎಲ್ಲಿಿಸ ಸ ನೀವೇ ಹೇಬೇಕಲ್
ಈಗ ಬೆಂಗಳೂರ್ಕ ಅದಕ ಅಲ್ಲಿ ಎಲ್ಲಿದುಬೈಕ್ ಮತ್ತ ಸೌದಿ ಅರೇಬಿಯ ಬಾಳ ವ್ಯಾಲ್ಯೂ ಆದ್ರಿ ಇದು
ಹಾಗ್ರಿ ಮತ್ತ ನೀವ್ ಕ ಅ ಅದ ಲಬ್ಬ ನ ಹೋಗಿ ನಾವು ನೀವು ಹಾಸ್ಟಲ್ ಆಗ ಇದ ಕಲಂಬ್ರಿ
ನಮಗ್ ಡ್ರೈವಿಂಗ್ ಬರ್ತ್ರಿದ್ರಿ. ನಾವ್ ಅಂದ್ರಾ ಲೈಸೆನ್ಸ್ ಅವು ಮಾಡಸ್ಕೋಬೇಕ್ರೀ ಲೈಸೆನ್ಸ್ ಅಪ್ಲಿಕೇಶನ್ ಒಂದಹಾಕಿ
ಬೆಳ ಬೆಳಿಗ್ಗೆ ಬರ್ತೀರಿ ನೀವು ಲಗುನ- ಲಗುನ ಬರ್ತೀರಿ ಬೆಳಿಗ್ಗೆ. ಯಾವಾಗ ಬರ್ತೀರಿ ನಿಮ ಬರಕಾನ ಹ ಅದ್ರ ಬೆಳಗ್ಗೆ ಅಷ್ಟೇ ಇರ್ತದ್ರಿ ಕ್ಲಾಸ್
ಇಲ್ರಿ ನನ್ಗ ಡ್ರೈವಿಂಗ್ ಬರ್ತದ್ರಿ ನಾ ಯಾಕ ಕಲಿಲ್ರಿ. ನೀವು ನಾ ಬರಿಲ್ಲ ಕೃಷ್ಣ
ಇವ್ರ ಅ ಏಳು ಸಾವಿರ ಕೊಟ್ಟೆ ಏನೋ ಮಾಡೋ ಬದ್ಲಿ, ಅಲ್ಲಿ ಅಲ್ಲಿನ್ ಬಂದ್ ಕಲ್ ಕಲಿಬಹುದ ಅಲ್ರರಿ ಮತ್ತ ಇಷ್ಟ
ಏ ಏಳ್ ಸಾವಿರ ಏನ್ ತಗಲ್ರಿ ಲೈಸೆನ್ಸ್ ಮಾಡಸಕ. ಮೂರ್ ಸಾವಿರದಪ ಆದ್ರರಿ ಮೂರ್ ಯಾರಂದ್ರಿ ನಿಮ್ಗ ಹೆಂಗ ಮಾಡಲ್ರಿ, ಏ ಅವ, ಅವಾ ದೊಡ್ಡ ಸ್ಯಾಣರಿ. ಅವನ್ನೇ ಡ್ರೈವಿಂಗ್ ಡ್ರೈವಿಂಗ್ ಕಲ್ತ್ ಹೋದ್ರಿ ಹಂಗ್ ಮಾಡ್ಸೋ ನ ಬರೆನಮ್ಮಗ, ಡ್ರೈವಿಂಗ್ ಬರುತ್ತ ಎಲ್ಲ ಬರ್ತ ಲೈಸೆನ್ಸ್ ಅಪ್ಲೈ ಮಾಡಕಏನ್,
ಹೌದೌದು, ಹನ್ ಕೇಳಿದ್ರೀ ಅವ್ರುನ ಏನಂದ್ರೀ ನಾಕ್ ಸಾವಿರ ರೂಪಾಯಿ ನಿಮಗಮಾಡಿ ಕೊಡ್ತೀ,
ಅದೇ ಅದೇ ರಿ ಮೂರ್ ಸಾವಿರದಾಗ ಆತರಿ ನಾಕ್ ಸಾವಿರನ ಆ
ಇಲ್ರರಿ ನಾ ಕಾರ್- ಕಾರ್ ಬರ್ಲಿಕನ್ ಕಾರ್ ಬರ್ಲಿಕನ್ ಅವರು ಮಾಡಿ ಕೊಡ್ತಾರಂತ್ರಿ. ನಾ
ಹಾ, ಬಾ ಹಂಗ ಮಾಡಿ ಕೊಡ್ತಾರ ಈಗೇಏನದು ಎಲ್ಲಾ ದುಡ್ಡ್
ಹಾ ರ ಅವ್ರಿಗೆ ಏನ್ ಎರಡ್ನೂರು ರೂಪಾಯಿ ಕೊಡ್ಬೇಕಂತ್ರೆ ಒಳಗಿದ್ದವ್ರಿಗೆ ಅವ್ರು ಕೋಟ್ಟಗೇಸಿಂದ ಮಾಡಿ ಕೊಡ್ತಾರಂತೆ. -
ಎಲ್ಲಾನು ಮಾಡ್ತಾರ ಈಗೆಲ್ಲ. ಮತ್ತೆ ಇವ್ರ ಇ ಏನ್ ರೀ ನಮ್ಮ ಕುಮಾರ ಅಣ್ಣಂದ ಏನೇನ್, ಹೊರಾಟ ಎಲ್ಲಿಗೆ ಎಲ್ಲಿಗ್ ಬಂತ್ರಿ ಅದು. ಬಿಡ್ದಿ ಟೌನ್ ಶಿಪ್ಟ ಒಟ್ಟ ಅಭಿವೃದ್ಧಿ ಮಾಡತೀನಿ ಅಂತರಿ ನಮ್ ಡಿ, ಕೆ
ಅವ್ರ ಏನ್ ಅಭಿವೃದ್ಧಿ ಮಾಡತಾರೆ. ಅವ್ರು ಅವರು ಇರೋ ಸರ್ಕಾರ ಇರತನಕ ಅಷ್ಟೇ ಇದ್ ಮಾಡ್ತನಂತ ಕೆಸಿಂದಇಷ್ಟ್ ನಿಂತಾರೆ ಇವ್ರ.
ಕುಮಾರಸ್ವಾಮಿನಂತನ ಮಾಡಕ್ ಬಿಡಲ್ಲಾಗ ನ್ರಿ ಅವಾ. ಎಲ್ಲಾ ಅಭಿವೃದ್ಧಿ ಮಾಡ್ದ ಚಲೋ ಆಕಗತಿರಿ ಎಲ್ಲ ಈಗ ಜಾಬ ಸಿ
ಏನ್ -ಏನ್ ಜಾಬ್ ಸಿಕ್ತಾವ್ರಿ ಸರ ಮೊದ್ಲೇ ಮಾಡ್ಬೇಕಂತ ಕುಮಾರಸ್ವಾಮಿ ಅವ್ರಿ ಜನಗಳೇಲ್ಲ ಬೇಡ ಅಂತದ್ರಿ ಅದಕ್, ಪ್ರತಿನಿಧವ ಇವ್ರು ಕೂಡ ನಿಂತಿದ್ರಿ ಕಾಂಗ್ರೆಸ್ವ್ರದನ್ ಬ್ಯಾಡ ಅಂತ ನಿಂತಿದ್ರಿ,
ಇಲ್ಲ ಮಾಡಿದ್ರೆ ಒಳ್ಳೇದಾತ್ರಿ ಎಲ್ಲಾ ಬಿಡದ್ರಿ ಟೌನ್ ಶಿಫ್ಟ್ ಪೂರ ಐ, ಟಿ ಕಂಪನಿ.
ಹ, ಅದೇ ರೀ ಇವ್ರೆಲ್ಲಾ ಫಸ್ಟ್ ಪ್ಲಾನಿಂಗ್ ಆಕಿದ್ದೆ ಇವ್ರ ಮಾಡ್ಬೇಕ ಕುಮಾರ್ ಸ್ವಾಮಿ ಸ್ವಾಮಿ ಅವ್ರು ಮಾಡ್ತೀ ನಂತಿದ್ರರು ಅವ್ರ ಬ್ಯಾಡಂತಗೆಸಿಂದ ಅಪೋಸಿಟ್, ಕಾಂಗ್ರೆಸ್ ದವರು ಹೇಳಿದರು ಕ್ಯಾನ್ಸಲ್ ಮಾಡ್ಸಿ ಇವಾಗ ಸಡನ್ಲಿ ಇವ್ರಗ್ ಅಧಿಕಾರಕ್ಕೆ ಬರೋಣ. ಇವ್ರೇ ಮಾಡ್ತನ ಅಂತ ಅಂದ್ರೆ ಹೆಂಗ್ರೀ, ಮಾಡಿದ್ರ ರೈತ್ರಗಿಲಾಸ್ ಆತದ ರಿ ಈ ಸರ್, ಎಷ್ಟುಪು
ಏನ್ ಮಾಡಬೇಕ್ರೀ ಅವ್ರುರೈತರನು ಕೊಡಕ್ ತಯಾರದಾರಂತ. ಆದ್ರ ಇವ್ರೆ ಒತ್ತಡ ಮಾಡಕತಾರ ಒೊಂದು ಅವರು ಎಕರೆಕ್, ಎಕರೆಕ್ಕ ಐದ- ಐದು ಕೋಟಿ ಕೊಟ್ರನು ನಡತಾದ್ರೀ ಬೆಸ್ಟ್ ನೋಡ್ರಿ. ಎಕರೆಕ್ ಐದು ಕೋಟಿ ಕೊಟ್ರನು.
ಭೂಮಿ ಕೊಡಲ್ ಅಂತಾರೀ ರೈತರ್,
ನಮ್ ಉತ್ತರ ಕರ್ನಾಟಕ ಸೈಡ್ ಬಾ ಅಂತ ಹೇಳ್ರಿ ಅವ್ರಿಗೆ ಎಟ್ಟ ಬೇಕು,
ಹ ಈ ಕಡೆ ಈ ಕಡೆ ಬರ್ಲ್ಲ ಯಾಕಂದ್ರೆ ಇಲ್ಲಿ ಸಿಟಿ ಆದಲ್ೀ ಸರಾ
ಹೌದೌ್ರಿ ಇಲ್ಲಿ ಅಲ್ಲ ಬರೀ ಎಕರೆಕ್ ಐವತ್ತೈಐವತ್ತು ಲಕ್ಷ ಕೊಟ್ರನೆ ಎಷ್ಟೋ ಮಂದಿ ಕೊ
ಅಲ್ೀ ಈ ಒಂದು ರಾಜಧಾನಿ ಹತ್ರ ಇಲ್ಲಿ ರಾಜಧಾನಿಷ್ಟ ಬೆಂಗಳೂರು ಅಲ್ಲಿ ಸನೀಪ್ ಹೋದ್ರ ಅ ಕಡೆ ಶಾರ್ಟ ಕಟ್ ಆತ್ರತ್ರಿ
ಹೀ ಈ ಕಡ ಅಭಿವೃದ್ಧಿ ಮಾಡ್ಬ್ರೀ ನಮ್ಮ್ ಉತ್ತರ ಕರ್ನಾಟಕ ಸೈಡ್ ಅಭಿವೃದ್ಧಿ ಆಗ್ಬೇಕಕ್್ರಿ ಆ ಅಲ್ಲಾನನ್ ಮಾಡ್ಬೇಕ್ರೀ ಎಲ್ಲ ಮತ್ತತ್ ಏನ್ ಮಾಡ್ಬೇಕ್ರಿ ಎಲ್ಲಾ ಸ್ೂಲ್ ದೊಡ್ಡ ದೊಡ್ ಸ್ಕೂಲ್ ತೆಗಿಬೇಕು ದೊಡ್ಡ ಹಾಸ್ಪಿಟಲ್ ತಗಬೇಕು ಎಲ್ಲನ್ ಸರ್ಕಾರಾರಿ ದಾಖಾನ ಡ ಂಲ್ಲ ಒ ಹಾಸ್ಪಿಟಲ್ ಡೆವಲಪೆಂಟ ಒಂದು್ ರೋಡ್ ಡೆವಲಪ್ಮೆಂಟ್ ಎಲ್ಲ ಏನ್ ಮಾಡೋಡ್ಬೇಕ್ರ ಎಲ್ಲಾ ಹಿಂಗ ಮಾಡಿದ್ರೆ
ಎ
ಎಲ್ಲಾ ನೀವ್ ಎಲ್ಲ ಹೇಳ್ಬೇಕ್ರೀ ನಿಮ್ಗೆಲ್ಲ ಸಿ ಎಂ ಗಳು ೋನ್ ಅದಾರ ಎಲ್ಲಾ ಕಾಂಟ್ಯಾಕ್ಟ್ಾಗ್ಯದ್ರ ಸವರು ನಿಮ್ಗೆಲ್ಲಾ ಜಿ ಪರಮೇಶ್ವರ ಉಪಮುಖ್ಯಂತ್ರಿ ಅವರೆಲ್ಲಾ ನಿಮ್ ಪರಿಚಯ ಅದ ರ ಎರಡ್ ವರ್ಷ ಪರಿಚಯದ ಹೋಗ
ನಿಮ್ ಕರಿ
ನಿಮಗ್ ಪರಿ ಪರಿಚಯ ಅದಾರಲ್ರರಿ
ನಮ್ಗೆ ಎಲ್ಲಿ ಪರಿಚಯ ಅದಾರ ಈ ಸರ ನಿಮ್ಗೆ ಪರಿಚಯ ಇರ್ಬುದ ನಮ್ಗ ಅದ್ರನ್ೀ ಎಲ್ಲಿ ಸುಸ್ತೀ್ರೀ ಸರ ನೀ ಇರ್ ಹೋದ್ರಿ ನಮ್ದಗಂದ್ರ ಹ
ನೋಡ್ರಿ ಸ್ವಲ್ಪ್ ಚಂದ ಅಭಿವೃದ್ಧಿ ಮಾಡ್ಸಕ್ ಕೇಳ್ರಿ ಮತ್ತೆ ಏನ್ ಒಟ್ಟ ಮಾಡ್ಬಕ್ ನೋಡ್ರಿ ಎಲ್ಲಾ ಅಿವೃದ್ಧ ಸರಿ ಸರಿ ಧನ್ಯವಾದಗಳು